ಹ್ಮ್ ಆರಾಮ ದಲ್ಲ ಅಲ್ಲ
ಗಮ ದಿನ ಒನ್ನ
ಹ ನಾನ್ ಆರಾಮ್ ಅದಿನ ನೋಡವ
ಹ್ಮ ಊಟ ಆಯ್ತಾ
ಆಯ್ತು ಮ ನಿಂದ
ನಮ್ದು ಆಯ್ತು ತ್ತಿನೋಡ್
ಹ್ಮ್ ಆಯ್ತಾ ಏನಿಲ್ಲ ಈಗ ಊಟ ಆಯ್ತಾ ಮಲ್ಕೋಬೇಕ್ ಹಂಗ
ಹಾ ಹಾ
ಒಬ್ ಮಾತಾಡ್ತಿ ಹ್ಮ್ ಮತ್ತೆ ಮಕ್ಕಳೆಲ್ಲಾ ಊಟ ಆಯ್ತು
ಎಲ್ಲಾ ಆಯ್ತು ನೋಡ ಒಬ್ಬಳ ಮಕ್ಕಂದಾಳ
ಹ್ಮ್
ಇನ್ನ ಬಿಡ ಇನ್ನ ಮಕ್ಕಂದಿಲ್ಲಾ ಮಕ್ಕಂದ ಬಾನ ಕತಾಳಕಿ ತಡೆ ಒಂದ್ ನಿಮಿಷ ಮಾತಾಡ್ತೀನಿ ಅಂದೆ
ಹೌದೇನೆ ಎನ್ ಲೇಟಾಗ್ ಮಾಲ್ ಒಂತರ ಮಂಗ ಆಯ್ತು
ಇದ ಮಕ್ಕೊಂತರ ಒಂದ್ಸಲ ಲೇಟ್ನ್ ಆಗ್ತದ
ಹ್ಮ
ಸಣ್ಣ ಹುಡ್ಗಿ ಮಧ್ಯಾಹ್ನ ಮಕ್ಕೊಂತ ಅಂದ್ರ ಸ್ವಲ್ಪ್ ಲೇಟಾಗ್ ಮಕ್ಕೊತಾಳ?
ಇಲ್ಲಾಂದ ಜಲ್ಲಿನಮ್ಮಕ್ಕತ್ತ
ಎಂದ ಈಗ ಮಕ್ಕಳ ಮನಸರ ತಡ
ಅದೇ ದೊಡ್ಡದಾಗೈತ್ ನೋಡು
ಇರಿಕ್ಕರೆ ಅವಸ ನರೆ ಆ
ಹ್ಮ್ ಹ್ಮ್
ಎಲ್ಲಿ ಎಲ್ಲದರಿ ಇವ ಹ ಎ ಪ್ಯಾರಾಮದ
ಇಲ್ಲೇ ಇದ್ದೀ ನೋಡ ಹ್ಮ್ ಆರಾಮ್ ಆತಾರ ನೋ ಎಲ್ಲಾರು
ಎಲ್ ತ ಅವ್ರ್ ಮನ್ಯಾಗ
ತಬ್ ಆಯ್ತ ಅದು ಬಕ್ರೀದ
ಹೌದೌದು ಇವತ್ ಆಯ್ತರಾ ಆಪಿ ಬಕ್ರೀದ್ ಹ
ಥ್ಯಾಂಕ್ಯೂ ನಿಮಗೂ ಸೇಮ್ ಟು ಯು
ನಮ್ ಕಡೆ ಇಲ್ ಯಾರು ಇಲ್ಲ ನಿಮ್ ಮಂದಿ ಈಗಾಗಿ ಬಾಕ್ರೀದ್ ಮಾಡದೆ ಗೊತ್ತಾಗಲ್ಲ ಹು
ಹೌದಾನ
ಹ್ಮ ನಮ್ಮ್ ಊರಾಗ ಯಾರ ಇಲ್ಲ ಅದ ಒಂದ ಮನೆ ಐತದ ಅಷ್ಟದ ಇಲ್ಲ
ಹಾ
ಹ್ಮ ಅದ ನಮ್ಮ ಇಲ್ಲಿ ಆಚರಣೆ ಬಾಳ ಜನ ಇದ್ರೆ ಆಚರಣೆ ಮಾಡೋದ ಗೊತ್ತಾಗತ್ತಾ.
ಹ್ಮ್ ಗೊತ್ತಾಗತ್ತಾ
ತಮ್ಮ ಮನಲ್ಲ ಅಲ್ಲೇ ತಮ್ಮ ಮನ್ಯಾಗ ತಾಳಿ ಇರ್ತಾರ ಮತಾಳ ಗೊತ್ತಾಗದೇ ಇಲ್ಲ
ಹ ಅಷ್ಟು ದೊಡ್ಡದಾದ್ರೆ ಊರ್ ಸಣ್ಣತ್ದ
ಊರ್ ದೊಡ್ಡದಾದ
ಆದ್ರ ಇವ್ರು ನಮ್ಮ ಮಂದ್ಯರ ಇಲ್ಲಾನ.
ಹ್ಮ್ ನಿಮ್ಮಂದ್ ದೇವ್ರಿಲ್ಲ.
ಎಲ್ಲ ಊರಾಗ್ ಬಾಳ್ ಮಂದಿ ಇರ್ತಾರ್ ಬಿಡು. ನಿಮ್ ಊರಾಗ್ ಇಲ್ಲ ಅಂಗಾರ.
ಇಲ್ಲ ಇಲ್ಲ ಅದು ಬೇರೆ ಕಡೆಯಿಂದ ಬಂದಾರ ಇವ್ರು.
ಹಾ ಹಾ
ಹಮ್ ನಿಮ್ಮಂದಿ ಮನಿಗಳು ನಮ್ಮೂರಾಗ ಇಲ್ಲ ಇಲ್ಲ ಬೇರೆ ಹಮ್ ಬಂದಾರ್ ಅಂತ ಇವರು, ತತ್ ನಾಯಿ
ಹೌದಾ.
ಹ್ಮ ನನ್ ಊಟ ಈಗಾಗೈತೆ. ಜೋರ್ ಅನಕ್ ಅದೇ ನಮಾಜ್ ಮಾಡ್ಕೊಂಡ್ ಬರ್ತೀವಿ, ಇಲ್ಲ ಮನೆಗೆ ಮಾಡ್ತೀವಿ ನಮಾಜ್, ಅದೇ ಸುರಕುಂಭ ಮಾಡ್ತೀವಿ. ಅಣ್ಣ ಚಿಕನ್ ಮಾಡ್ತೀವಿ, ಇಲ್ಲೇ ಬಗ್ಲಾಗ ಇರ್ತಾರಲ್ಲಾ ನಿಮ್ ಮಂದೇವ್ರು ಅವ್ರು ಎಲ್ಲಾರು, ಅವ್ರಿಗೆಲ್ಲಾ ಕರ್ಕೊಂದ್ ಬಂದು ಕುಡ್ಸಿ ತಿನ್ನೋದ
ಹಾ ಅಂದ್ರ ಏನ್? ನಮ್ಮ ಮನೇಲಿ ಬೇರೆ ಐಟಮ್ ಮಾಡ್ಸಿರ್ತಾರೇನೂ? ತಿಂಲಾರ್ದ್ ಅ ಚಿಕನ್ ತಿಂಲಾರದೋರಿಗೆಲ್ಲ ಬೇರೆ ಏನ್ ಆದ್ರು ಮಾಡ್ಸರಿ ಕರೆ ನಂದಲ ಹ್ಮ್
ನೈಟ್ ಏನ್ ಚಿಕ್ಕನ್ ತಿಂಲಾರ್ದ್ ತಿನಲ್ಲ ಬರೇ ಸೂರಕುಂಭ ಕುಡುದ ಹಾಕ್ತಾರಾ ಶಾವಿಗಿ ಹಾ ಊಟ ಮಾಡ ಇಲ್ಲ ಅವ್ರಿಗೆ ಏನ್ ಬೇರೆ ಮಾಡಲ್ಲ ಬಿಡು ಇಲ್ಲ ಅನಲ್ಲ ಅವರು ಜಾಸ್ತಿ ಊಟ ಮಾಡೋರೇ ಬರ್ತಾರ ಆತರ ಯಾರು ಬರಲ್ಲ ಚಿಕನ್ ಅದು ಉಣ್ಣಲಾರದರೂ ಅವ್ರ ಮನಿಗ್ ಬರಕೆ ಇದ ಮಾಡ್ಕೊಂತರ ಈ ಕಡಿ ಎಲ್ಲ ಮತ್ತೆ ಹಳ್ಳಿ ಕಡೆಯಲ್ಲ
ಹ್ಮ್ ಅಂಗಿಲ್ಲ
ಹ ಸುಮ್ನೆ ಬಂದ್ ಶಾವಿಗೆ ಅಷ್ಟೇ ಕುಡ್ದು ಹೋಗಬುಡ್ತಾರಾ ಅವ್ರು
ಅಂದ್ರೆ ಸುರ್ಕುಂಬ ಅಂದ್ರೆ ಹಾಲು ಕಾಫಿ ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕ ಮಾಡ್ತೇ
ಹಾ ಹ ಅದೇ.
ಹ್ಮ್ ಅದೇ ನಾನು ಶಾವ್ಗೆ ಪಾಯ್ಸ ಮಾಡಿದಾಗ ಸ್ವಲ್ಪ ಹು ಮಾಡ್ತಾರೆ ಅಷ್ಟೇ
ಫಸ್ಟ್ಗೆ ಸುೂು ಮಾತ
ಹ್ಮ್ ಆದ್ರೆ ಅದ್ರಗೆ ಶಾವ್ಗೆ ಸ್ವಲ್ಪ ಕಡಿಮೆ ಹಾಕಿರ್ತೀ ಬಾಳ ಡ್ರೈ ಫ್ರೂಟ್ಸ್ ಬಾಳ ಹಾಕಿರ್ತ್ರಿ
ಬಾಳ ಆಕೇತಿ ಇಲ್ಲ ಅದು ಮಾಡ್ದಂಗ ಆಗತ್ತ ಅದೇನ
ನೀ ಹೆಂಗ್ ಮಾಡ್ದೆ ಮಿಡನ್ ಮೇಲೆ
ದೀಪ ಇಂದ
ಹ್ಮ್ ನಮ್ ಕಡೆ ಎಲ್ಲಾ ಶಾವಿಗೆ ಬಾಳ್ ಹಾಕೊಂಡಿಲ್ಲ ಬರೇ ಡ್ರೈ ಫ್ರೂಟ್ಸ್ ಅಂತ ಎಂತ ಹಾಕೊಂಡ ಜಡ್ಗೆ
ಹ್ಮ ಹಾ
ಅದ್ನೇ ಇತ ಅದ ಮರಿ ತುಪ್ಪ ಅದು ಇದ ಹಾಕಲ್ತ ಮರಿ ಸ್ಮೆಲ್ ಇರ್ತದ್ರ ಹು ಹು
ತಪ್ಪಾದ್ರೆ ಹಾಕ್ಬಾರ್ದು ಕುಡುದಿಲ್ಲ ನಂಗಗೆ ಆಾರ ಇಂತ ನಮ್ಮ ಮಂದಿ ಆಗಿತರಾ ಕುಡುದಿಲ್ಲ ನೀ ಹಂ
ಇದ್ದೀವಿ ಹಂಗೇನಿಲ್ಲ ಅದೇ ನಾವೆಲ್ಲ ಕೂಲಗ ಟೈಮ ಇ ನಿಮ ನಿಮ್ಮ ಇದ್ರೆ ನಮ್ ಫ್ರೆಂಡ್ಸ್ ಬಾಳ ಹ್ಮ್ ಅವಾಗೆಲ್ಲಾ ಬಕ್ರೀದ್ ರಂಜಾನ್ಗ್ ಬಂತ ಅವಾಗ ಸೈಕಲ್ ಕೊಡ್ತಿದ್ರಲ್ಲ ನಮ್ಗೆಲ್ಲಾ ಸೈಕಲ್ ಕೊಟ್ಟಿದ್ರು ಸೈಕಲ್ ತಗೊಂಡು ಎಲ್ಲಾ ಗಡ ನಾವೆಲ್ಲ ಊರಾಗಲ್ಲ ಎಲ್ಲಾರ್ ಮನೆಗ್ ಅವರ ಕರಯಕ್ ಬಂದ್ಬಿಡಲ್ಲ ಸೈಕಲ್ ತಗೊಂಡ್ ಹ್ ಸೈಕಲ್ ತಗೊಂಡ್ ಕರ ಫೋನ್ ಮಾಡರ
ಹ್ಮ
ಎಲ್ಲ ಅವ್ರ ಮನೆಗೆಲ್ಲ ಹೋಗು ಎಲ್ಲ ಶಿರಕುಂಬಾ ಕುಡಿದು ಬರರು ಮತ್ತೆ ಯುಗಾದಿ ಟೈಮ್ ಆಗ ನಾವವು ಕರೆಕ್ ಹೋಗತಿದೇವಿ ಅವಾಗೆಲ್ಲ ಯುಗಾದಿ ಬೇ ಕುಡಿಯಾಕ ಹು
ಬರ್ತಿದ್ರಾನ
ಬೇ ಕುಡಕ್ ನಾ ಕರಕ್ ಹೋಗ್ತಿದ್ವಿ ಅವ್ರಲ್ಲ ಬರ್ತಿದ್ರು ಅವಾಗ ಸಣ್ಣಾಯಸ ಹಾಗೆ ಅವವಾಗಿಂದ ಬೇರೆ ಇವಾಗಿಂದ ಬೇರೆ ಅವಾಗ
ಹ
ಈಗ ಯಾರ ಮನೆಗೂ ಹೋಗಲ್ಲ ಹಗೆಲ್ಲ ಕಡ ಹಂಗೆ ಅವತ ಇದ ಇರ್ತ
ಆಯ್ತು ಮದುವೆ ಆದ ಮ್ಯಾಲ ಎಲ್ಲಿಗ್ ಹೋಗೋದಿಲ್ಲ ಏನಿಲ್ಲ. ಮನೀನೆ ಮನಿ ನಾವೇ ನಾವು
ಹ್ಮ್
ಮದ್ವಾ ಆದ್ಮೇಲೆ ಸ್ವಾತಂತ್ರನೇ ಇಲ್ದಂಗ ಆಗ್ತದ ಬಿಡು.
ಏನ ಅದು ಮದುವೆ ಆದ್ಮೇಲೆ ಮುಗೀತ ಮನ್ಯಾಗ ಮಾಡದು ಉನ್ನೊದು ತಿನ್ನದು ಇದೇ ಕೆಲ್ಸನ ಕೆಲ್ಸ.
ಅ ಕೆಲ್ಸನ ಕೆಲಸ
ಹ್ಮ ಮದ ಹಮ್ ಹಾಗಾಗಿ ಒಂದ ನೈಟ್ ಅವ್ರ್ದ ಹೇಳ್ತದಲ್ಲ
ಏನೋ ಅಂತಾರಲ್ಲ ಇಷ್ಟೊತ್ತನ ಸೈಲೆಂಟ್ ಇದ್ರು
ಹಂಗೆ ಹೇಳಕ್ ಆಗಲ್ಲ ಅವ್ರ ಯಾವಾಗ ಬ ಹಾ ಹಲೋ
ಮ ಮಧ್ಯಾಹ್ನ ಮಾಡ್ಬೇಕಂತನಿ ಮಧ್ಯಾಹ್ನ ಮಾಡದೇ ಆಗಲ್ಲ ಹುಡ್ಗುರು ಅದ್ರಾಗ.
ಹಾ ಮಧ್ಯಾನದಾಗ ಹನ್ನೆರಡರಿಂದ ಒಂದವರ್ ಎರಡರ ತಕ ಫ್ರೀ ಇರ್ತೀವಿ ನಾವು.
ಅಷ್ಟೇ ಒಂದುವರೆಯಿಂದ ಎರಡಕ್ಕ
ಹನ್ನೆರಡರಿಂದ. ಹನ್ನೆರಡರಿಂದ ಒಂದವರೆ ಎರಡ ತಕ್ಕ ಕುರ್ತಿವಿ.
ಅಲ್ಲ ಅದು ಬಾಳನ ಒಂದ್ ತಾಸ ಆಯ್ತು ಅಷ್ಟೇ.
ಏ ಎರಡ್ತಸು ಹ್ಮ ಅಂದ್ರ ಸೈಲೆಂಟ್ ಯಾವ ನನಗೆ ಇಲ್ಲ. ಫೀ ಇರ್ತಿ ಬಟ್ ಮನ್ಯಾಗ ಗದ್ದಲ. ಎಲ್ಲ ನಮಗೆ ಯಾವ್ದೇ ರೀತಿ ಕಿರಿಕಿರಿ ಡಿಸ್ಟಬೆನ್ಸ್ ಇರಲ್ಲ ಎಲ್ರು ಮಲ್ಕೊಂಡಿರ್ತ ತಾರಾ ಹುಡುಗುರೆಲ್ಲ ಸಾಲಿಗೆ ಹೋಗಿರ್ತಾರ ಹಾಗೆ ಶ ಒಂದಸರಲ್ಲ ಆರಾಮ್ಸಾಗಿ ಇರ್ತ ಕೆಲ್ಸಯಲ ಸೇರ್ತ ಈಗ ಹನ್ನೆರಡು ತ ಅವ ನಮ್ಗ್ ಕೆಲ್ಸ ಆಗತ್ತ ಬಟ್. ಹೇಗದು ಅದು ಇದು ಆಗ್ತದ ಎರಡ ಗಂಟೆಗೆ ಊಟಕ್ಕೆ ಬಂದುಬಿಡು. ತರ ಊಟ ಅದು ಮತ್ತೆ ಅವ್ರ ಕೆಸ ಮುಸರಿ ಮತ್ತೆ ಅಡಗೆ ಸ್ಟಾರ್ಟ್ ಆಗ್ತದ ಅ ಆ ಟೈಮ್ ಸೈಡನ್ ಸರ್ತ ಯಾರ ಇರಂಗ ಉಳಿಕೆ ಟೈಮೊಳಗ ಗದಲ ಜಾಸ್ತಿ ಆ.
ಹೌದ ಅಂತನಿ
ಹ್ಮ
ನಮ್ ಮನೆಗ ಹುಡ್ಗುರ್ ಬೇಕಾಗೆ ಗಲಟಿ ಮಾಡ್ತಾವ್ ಬಿಡು
ಹೌದ ನಮ್ಮ ದೊಡ್ಡದ ಮಕ್ಕಳ ಹ್ಮ ಸ ದೊಡ್ಡ ಅತ ಬೆದ್ರುಸಿದ್ರು ಕೊಡ್ತಾರೆ ಸಣ್ಣೋತ್ ನಮ್ಮ ತಕಾಯಾಲ ಅವ ಕಿರಿ ಕಿರಿಮಾಡೋದೇ
ಮಾಡೋದನ್ನೋ ನೋಡು ಬುರ್ಕಿಕ್ಕೀರಿ
ಸಾಲಿ ಕಾಕಿಲ್ಲ ನೋಡುಗರಣ
ಒಂದ್ ಸಣ್ ಹುಡ್ಗಿನ ಹಾಕಿನೀ ಇವ್ ಕೆಜಿ ಮುಗ್ದದ ಈ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ಬೇಕು
ಹೌದನು
ಹಾಕ್ಬಕ್ ಊರಿಗ್ ಬಾಂತ ಚನ್ನ ಹಾಕಿಲ್ಲ
ಹೌದಾ
ಹ್ಮ್ ತವ್ರ ಮನೆಗ್ ಹೋಗಕ ಕಷ್ಟ ಅನ್ಸ ಅದ ಗಂಡ ಮನೆಗ್ ಹೋಗಕ ಕಷ್ಟ ಅನ್ಸ ಬಿಡ್ತದ ನಾಳ
ಯಾಕೆ
ಅ ಅಲ್ಲಿ ಮಾಡ್ಬೇಕಲ್ಲ ಚೆನ್ತ್ ಅಕ
ಹ್ಮ್ ಮತ್ತ ಮಾಡಬೇಕ ಮ ಮಾಡಲಿ ನಡೀತದಾನ ಅಲ್ಲಿ
ನಡೆಯಲ್ಲ ಕುೂಂತು ನೋಡಕಂತತ್ರ ಆಗಲ್ಲ
ನ ಕೂಡಕ್ಕೆ ಆಗಲ್ಲಕ್ಕ ನೋಡಕ್ಕೆಕ ಕೊಡಕ ಹಡಕಲ್ಲ ಸತ್ರೆನು ನಿನ್ತ್ರೇನು ಮಾಡದು ಊಟ ಮಾಡಿ ಕುಂದರ್ಬೇಕ ಮಾಡಡ್ಬೇಕು ಹ್ರೆ ಆಗ್ತದೆ ಅಲ್ಲಿ ಅವನ್ ಮನೆನೆ ಬೇರೆವಾಗ ಅರ್ ನನ್ ಮನೆ ಚಚ ತವರು ಮನೆಗಾದ್ರೆ ಇಷ್ಟೊತ್ತಾದ್ರು ತ ಬಿಟ್ಟ ನಡತ ಮಾಳದ ನಡತ ಮಾಲಿ ನಡತದ
ಹ ನಡಿತದ
ಆರ್ಕ ಹೊರ್ ತೊಂಡೋರ ತರ್ ತ ಅವ ಮುನಾಗ
ಹ ಹೆಣ್ಮಕ್ಳಾಗ್ ಹುಟ್ದವ್ಳ್ ಬಿಡು
ಹ್ಮ ಹೆಂಗಂದ್ರ ಹೆಂಗ ಬಂದ ದಣಬಸ್ಲೇ ಬೇಕಲ್ಲ
ಹೇ ನಾನು
ಹ ನಂಗೆ ಮತ್ತೆ ಎಣ್ಣೆಂ ಜೂನ ಅಂದ್ಮಲೆ ಒಟ್ಟದ ಒಂದ್ ಕಡೆ ಬಾಳೆದ್ ಒಂದ್ ಕಡೆ ಸಾಯದ ಒಂದ್ ಕಡೆ ಬರ್ಕದ ಒಂದ್ ಕಡೆ
ಅಲ್ಲ ಹುಟ್ಟೋದ ಒಂದ್ ಕಡೆ ಹೋಗಿ ಬದುಕ ಮಾಡೋದೊಂದ್ ಕಡೆ ಆತ ಜೀವನ ಮಾಡದ
ಆಕಡೆ ಗಂಡನ ಮನಿ ತವರ್ ಮನಿ ಅಂತೇಳಿ ನೀ ತವರ್ ಮನಿ ನೀ ಗಂಡನ್ ಮನಿ ಹೋಕ್ಕಿ ಅವ್ವ ಇದ್ ನಿಮ ಮನಿ ಅಲ್ಲ ಆನೊಂದು ಗಂಡನ ಮನಿ ನೀ ವರಗಿಂದ ಬಂದ ಈ ಇದೆನ್ ಮನಿ ಅಲ್ಲಿದಾ ಅಂತ ಅವ್ರ ಹೇಳ್ಯಾರ್.
ಕಂಗ್ ಆದಣ ಕರಿ ಅಂದ್ರ
ಬೆಲ್ಲ, ಎಣ್ಣೆ
ಏನ್ ಸ್ವಂತ ಮನ್ಯಾಗ್ ಬಂದಿಲ್ಲ ಹೆಣ್ಣ್ ಏನ್ ಮಾಡ್ಬೇಕ.
ನಾನ್ ಮನಿ ಅಂತ ಹೇಳ್ಕೊಳಕ ಯಾವ್ದು ಮನಿ ಇಲ್ಲ.
ಅಲ್ಲ ಮದ್ವಿ ಮಾಡಿಕ್ಯಾನಕನ ಮುಂಚ ಮುಂಚೆ ಒನ್ ಮನಿ ಕಟ್ಟಿಗೋಬೇಕ್ ನಾವ್ ಮನಿ. ಕಟ್ಕಂದ ಅಲ್ಲಿ ಇದ್ದ ಬಿಡ್ ಬೆಕ್ ನಾವ್ ಮದ್ವಿ ಮಾಡ್ಕೊಂಡು ಸ್ವಂತ ಮನೆ ಆತದ ಅವಾಗ ಬರ್ಬೇಕಲ್ಲ ಮಾಡಿ ಯಾಕಂದರ್ ಬರಲ್ಲ.
ಹಾ ಬಂದಾನ ಬಿಡ್ಬೇಕಲ್ ತಂದೆ ತಾಯಿ.
ತಂದೆ ತಾಯಿ ಬಿಡಲ್ಲ ಇಲ್ಲ ತಂದೆ ತಾಯಿನೂ ನೋಡ್ಕೇಬೇಕು ಕಡೆಕು ಇರ್ಬೇಕು.
ಹ್ಮ್ ಹಂಗೆಂಗ್ ಬರ್ತಾರ ತಮ್ ಇದದ್ ಮನಿ ಬಿಟ್ಟ ಹಂಗ್ಯಾಂಗ ಬರ್ತಾರವ.
ಹ್ಮ್ ಬರಲ್ಲವಾ. ನಾವೇ ಹಿಂದ ಮುಂದ ನೋಡ್ತಿವಿ ಬಂದಿರಕ್ಕ ಅವ್ರ ಹೆಂಗ್ ಬಂದ ಇರ್ತಾರ.
ಒಂದು ಮನೆ ಕಟ್ಕೊಂಡು ನಿಂದ್ರಾಕ್ ಬಿಡ್ಬೇಕಲ್ಲ ಹೆಣ್ಣಮಕ್ಕಳ್ನ ಸಮಾಜದಾಗ್.
ಬಿಡ್ಬೇಕಂದ್ರ ಒಬ್ಬೊಬ್ರಿಗೆ ಅವಕಾಶ ಐತೆ ಅದ್. ಎಲ್ಲರಿಗಿಲ್ಲ ಅಂದ್ರ.
ನೋ ನೋ ಜನ ಸಮಾಜ ಹಂಗಲ್.
ಹ್ಮ್
ಹು ಮತ್ತ್ ಅಂಗ್ ಇರಕ ಆಗದೆ ಇಲ್ಲ.
ಆಗ್ಯಾದ್ ಎ ಇಲ್ಲ. ನಾವೆಲ್ಲಾ ಹೆಣ್ಮಕ್ಳು ಎಲ್ಲಾ ರೀತಿಯಿಂದ ಇದ್ದ್ ಹೆಚ್ಚಿನ ಮಾಡ್ತೀವಿ ಅದು ಯಾವು ಆಗಲ್ಲ.
ಆಗಲ್ಲ ಹಂಗಾರ್ ಇಡ್ಲ್ಯಾ ಅಂಗ ಅಂದ್ರ.
ಹಾ ಸರಿ.